ಮದಾದತದೀ ಹಲೋ ಹ ಹಲೋ.
ಹಾ ಏನ್ ಮಾಡ್ತಿದ್ದೀರಾ.
ನಾನಾ ಮಾತಾಡ್ಬೇಕನಾ.
ಹಾ ಮಾತಾಡಿ ಹೋಗ್ರಿ.
ಹ್ಮ್ ಹೇಳ್ ಏನ್ ಹೇಳ್ತಿ. ಹೇ
ಏನ್ ಮಾಡತ್ತೀರಿ.
ಏನ ಇಲ್ವಾ ಕುಂತಿದ್ದ ಇಲ್ಲಿ ಪುಪ್ಪ ಗೊತ್ತಾಗ್ಲಿಲ್ಲ ಅಲ್ಲಿೇ. ಅದ ಗೊತ್ತ ಆಲಿಕ್ ಇಲ್ಲಿ ಬಂದಿವಿ ಕೇಳದಿಲ್ಲ ಇರಿ ಅದಾ ನಮ್ಮ ಮನ್ಯಾಗ ಏನ್ ಮಾಡತ ಅಂತ ಏನಿರ್ಬ ಅಯ್ಯೇ ಹೋಗ್ಯಾಕ್ ಯಾವಾಗ ಹೋದ್ಲ.
ಹಾಂ ಊಟ.
ಊಟನ ಎಲ್ಲಿಗೋ ಎಲ್ಲಿಗಿದೀನಿ ಈಗ.
ಹಾಂ ಬಂದಿನಿ ಅರ್ಧದಾರಿಗಿ.
ಹೌದಾ ಸಿಕ್ತಾ ಸೀಟ. ಚೊಲೋ ಆಯ್ತ್ ಊಟ.
ಊಟ ಮಾಡ್ಬೇಕ ಇನ್ನು.
ಇಲ್ಲ ಏಟ್ ಆಯ್ತ್ ಹತ್ತುವರಿ ಆತಲ್ಲ. ಇಲ್ಲ,
ನೀವೇನ್ ಮಾಡಿದೀರ ಅಡ್ಗಿ.
ನಾನ ಅದು ಗೋಡಂಬಿ ದ್ರಾಕ್ಸಿದವು ಹಾಕಿ ಶೀರಾ ಮಾಡಿದ್ನಿ ಅದ ರೊಟ್ಟಿ ಇದ್ದುವು. ಅದು ಸ್ವಲ್ಪ, ಅವ್ ಬೇಡ ಅನ್ನೋದು ಐತ್ ಅಂದ್ರ ಬ್ಯಾಡ ತೊಗ ನೀ ಹುಗ್ಗಿ ಮ್ಯಾಲ್ ಜೀವ್ ಅದಿ ಮಾಡ್ತಾನಂತ ಹೇಳಿ. ಮಾಡಿನೇ ನಾಳೆ ಏನ್ರ ಸ್ವಲ್ಪ ವೊಡಿ ಗಿಡಿ ಇಟ್ಟ ಅದು ನಾಳೇ ಬೇಕಾರ್ ಮಾಡ್ರ ಆಯ್ತು. ನಾಡ್ದ್ ವಾರ ನಾಳ ಅಮಾಷ್ ಅಲ್ಲ ಏನಾರ ಒಡಿ ಪಡಿ ಮಾಡ್ರ ಶಂಕ್ಯ ಇನ ಎಂತ ಪುಪ್ಪು ಏನ್ ನನ್ಗೆಲ್ಲಿ ಕೊಡ್ಬುಕ ಅಕ್ಕಿ. ಆಯ್ನ್ ಫೋಣೆ ಹಾಕ್ಲಿ ಹಕಿ ಹಾಕದಕಿ. ನಾಳೆ ಶುಕ್ರಾರ ಐತಿ. ಒಂದ್ ತಿಂಗ್ಳ ಬಿಟ್ಟ ಬಾ ತಿಂಗಳ ಜರ್ತಾ ಮಾಡ್ತಾ ಅಲ್ ಕೊಡ್ತಾಳ್ ಹ್ಮ್.
ಇಲ್ಲ ಗಾಳ ಗಾಳಿಯೊಳಗ್ ತೂರಿ ಬಿಡನ್ನ ಬರ್ತಾವ್ ನಮ್ಗ.
ಹ್ಮ, ಹ್ಮ, ಹ್ಮ್
ನಾ ಸಿಗ್ಬೇಕನಲ್ ನೀನ್ ಕೈಗಿ ನೀನ್ ಕೈ ಸಿಗಲು ಏನ್ ನೋಡು.
ಮುಡ್ತಾ ತಗೋ ಎಲ್ಲ ಬಂದ.
ನಂಗ ತೂರಿ ಬಿಡ ಹೊಕ್ವ. ಕುಂತಾ ಈಗ ನಾನೇ ಆದ್ರ ಸಮಬಂಧ ಬನ್ನಿ ಎಲ್ಲಿಕ್ ಬಂದ್ರ ಕ ಹೇಳಲ್ಲ ಬಗದ ಕುಂತೀನಿ.
ಹ್ಮ, ಹ್ಮ್
ಈ ಫೋನಿಂದ ನನಗ ಗೊತ್ತಾಗುಲ್ಲ ಅಂತ ಹೇಳಿ ಬನ್ನಿ ನೀನ್ ಅತಕಿ ಇಲ್ಲಿ. ಅದ ಇದನ್ ಮಾಡ್ಯಾನ್ ತಡ್ರಿ ಅದ ಬಂದಿನ್ ಹೋಗತಂತ್ರ ಅಂದ ಅದ ನಿತ್ ಮತ್ತ ಈಗ ಹೋದ ಅವ್ ಮನಿಗಿ. ಹ್ಮ್ ಅಲ್ಲೇ ಇದಿತಂತ ಅಂಗಡ್ಯಗ್ ನೀ ಹೋದಾಗ. ನೀ ನಾ ನೀವ್ ಹೋದ್ರಿ ನೀನ್ ಕಳ್ಸಕ್ ಬಂದವ ಒಂದ್ ಕೂಡ ನೀರ ತತ್ತಿ ಕೊಟ್ಟ ಬಂದ್. ನೀ ಕೊಟ್ಟ ಬಂದ್ ಬಾಂಡೆ ತಿಕ್ಕಿ, ಗೇಮ್ ಮಾಡಿನಿ ಅಜಾಗಕೋೊಂಡ್ ಹಸಿನಿ ಅವ್ರು ನೀರ್ ಹಸ ಸುದ್ದಿ ಹೇಳರು ಏನು ಊರಾನ ಜನ ಇವ್ನ ಹತ್ತ ಪಾಯಿಪ ಹಚ್ಯಾರು ರಾತ್ರಿಯಲ್ಲ ಸಮಯ ನಿದ್ದಿ ಗಟ್ಟ ಕುಂದರುದ ಅಂತ ನೋಡ್ಕೊಂತ. ಮಿಷಿನ್ ಊರ ಮಿಷನ್ ಎಲ್ಲಾರ ಊರ್ಂದಿನ ಹೊರಗಗೆ ಎಲ್ಲ ಪೈಪಚಾರ ಅಂತ. ಮತ್ ಇವ್ರು ಬಂದ್ ಮಾಡ್ರ ನೀರ್ ಇವ್ರ ಕಾಲಿಯಕ್ಕವು ಇವ್ರಗ್ ಇವರು ಹಸ ಬೇಕಲ್ ನೀರ್.
ಯಾವ ಊರು ಹೋಗಿದ್ರಿ ಪ್ರವಾಸ ಮೊನ್ನ.
ಎಲ್ಲಿ ನೀವಾನ ಇ ಕಟ್ಟ ಉಳಿವಿಗೆ ನಂದಗಡ ನಂದ್ಗಡ.
ಹ್ಮ್ ಏನ್ ನೋಡ್ ಬಂದಿ ನನ್ಗ ಇಡದವ.
ನಂದ್ಗಡಿದಾಗ ಅವಂಗ ಇದನ್ ಇದನ್ ಮಾಡ್ತಾರಲಾ ಇವ ಏನದು. ರಯನಂದ ಪಾಪ ಸಮಾಧಿ. ರಾಯಣ್ಣನ್ ಸಮಾಧಿ ನೋಡಿದೀವಿ ಆಮೇಲೆ ಕಷ್ಟ ಆತ ಪಾಪ ಎ. ತದೆಲ್ಲ ಹಿಂಗ ಕೋರ್ಯಾಡಿಲ್ಲ ಅದ್ ಹಿಂಗ ಮಾಡ್ಯಾರಲ್ಲ ಅಂತ ಹೇಳಿ ಅಲ್ಲೆಲ. ಹಚ್ಚಿದ್ದಿವಿ ಇದನ್ ಕರ್ಪುರ ದೀಪ ಹಚ್ಚಿ ಸ ಮಾಡಿ. ಒಬ್ರು ಇನ್ಸ್ಪೆಕ್ಟರ್ ಕುತ್ತಿದ್ರ ಅವರುಷ್ಟ ಹೇಳಿದೀವಿ ಆ ಇದೆ ಇನ್ನೊಂದು ಓಪನ್. ಆಗಿಲ್ಲದ ಅದು ನೋಡುವಂತದ್ ಐತ್ರಿ ಎಷ್ಟೋ ಎಪ್ಪತ್ ಕೋಟಿನ ಎಷ್ಟೋ ಸಂಸೆ ಏ ಆಗೈತ್ಂತ ಅವನ್ದು ವಿದ್ದಾಡಿದ್ದು ಮೊದ್ಲೆಕ ಏನೆನ್ ಮಾಡ್ಯನ. ಲ್ಲ ಅದು ಓಪನ್ ಆಗಿಲ್ಲ ತಿಿನ ಕೋಟಿ ಅದು ಓಪನ್ ಆಗನ್ ಬರುವ.
ಕಿತ್ತೂರು ಕೋಟೆ ನೋಡ್ ಬರ್ಲಿಲ್ಲ
ಕಿತುರ್ ರ್ಕೊಟೆ ನೋಡವ ನಾ ಇಲ್ಲ ಸನಕಿ ಇದಾಗ ನೋಡೇನೆ ಎಲ್ಲಾ ನೋಡಿದ್ದೆ ಆಯತ್ ನಾ ಕಿತ್ತೂರ್ ಕೋಟಿಗೆ ಹೋಗುದಿಲ್ಲಾ ಈ ಅದ ನೋಡುವಂಗ ಆಯ್ತಂತದ ಅದು ಎರಡ್ನೂರು ರೂಪಾಯಿ ಟಿಕೆಟ್ ಇ ನೋಡಸ್ ನೋಡುದ ಅಂತದ ಅದು ಓಪನ್ ಆಗಿಲ್ರಿ ಓಪನ್ ಆಗಿಂದ ಬರಂತರ ಅಲ್ಲಿ ಎಂತಂದ್ರ ಅವರು
ಅವ್ರ್ ಸಮಾಧಿ ಒಂದ ನೋಡಿದೀವಿ ಅದ್ರ ನೋಡ್ಬೇಕಂದ್ರ ಅ ಅದ ಈಗ ಓಪನ್ ಆಗಿಲ್ಲ ಸುಳ ಕೋಟೆ ಒಂದ ಹೊರಗೆ ಅಡ್ಡಡ್ ಕೋಟೆ ಒಂದ ನೋಡತ ಕತಿ ಒಳಗ ನೋಡುವಂತದೈತಿ ಓಪನ್ ಆಗಿಲ್ರಿಿ ಅಂತ ಮೇಡಮ್ ಅದ್ರ ಆಯ್ತ್ ಬಿಡ್ರಿ ಅಂತ ಹೇಳಿ ನೆಸ್ಪಿಟ್ರ ಜೋಡಿ ಮಾತಾಡಿ ಹೊರಾಗ್ ಬಂದಿ ಹಾ ಮತ್ ಮುಂದ್ ಇದಕ್ ಹೋದ್ವಿ ಬೆಳ್ಗಾವ್ ಹೊದ್ವಿ ಬೆಳ್ಗಾವ್ ಹೋಗಿ ಬಂದ್ ಮಟ್ಟಕ್ಕ ಮುಕ್ತಿ ಮಠ ಅಂತ ಐತ್ ಅಲ್ಲಿ ಹೋಗ್ಬೇಕ್ ಅೂಜ್ ಮಳಿ ಕುಟಾತಿ ಇಪ್ಪತ್ತು ಕಿಲೋಮೀಟರ್ ದಾಟ ವಿ ಆ ಮುಕ್ತಿ ಮಠ ನೋಡಾಕ್ ಬಸ್ ನವ್ ಸ್ಟಾಪ್ಪ್ ನಾ ಮಾಡ್ಲಿಲ್ಲ ಆ ಹಾತ್ರಿಗಿರೋಧ ಹತ್ರಿಗೆ ಬಸ್ ಹತ್ತತಿ ಮತ್ ಮುಕ್ತಿ ಮಟ್ಟಕ್ ಹತ್ತಬೇಕಂದ್ರರು ಬಾಳಿ ವಾಪಸ್ ಬಂದಿ
ಬಸ್ಸಿಗೆ ಹೋಗಿದ್ರ ಎಲ್ಲರೂ
ಹಾ ಬಸ್ಸಿಗೆ ಹೋಗ್ಯಾವ ನಾವ್
ಗಾಡಿ ಮಾಡ್ಕೊಂಡು ಹೋಗಿರ್ಲಿಲ್ಲ
ಎಲ್ಲಿ ಗಾಡಿ ಮಾಡ್ಕೊಂಡ್ ಹೋಗಕಿ ಬಿಡ ಇವ ಗಂಗಪ್ಪ ಕಸ್ತರಮ್ಮ ನಾನು ಇಕಿ ಏನಕೆ ದಾಮನ ನೀಲ
ಹ್ಮ್ ಹ್ಮ್ ಹ್ಮ್ ಎಂದ್ ಐತಿ ಮೊಹರಂ
ಮೊಹರಂ ಗುರುವಾರ ಶುಕ್ರಾವಾರ ಐತಿ
ಒಳಿಗ್ ಹೋಗುದ ದೇವ್ರು
ಅವತ್ತಾ ಶುಕ್ರವಾರ ಚೆಂಗನ್ ಮಾಡೋದು ಅವತ್ತ ಹಗೆ ಹಚ್ಚಿದ್ ನಾನು ಮಾತಾಡ ಆಗ ಏನ್ ಮಾಡತ್ತೇನಿ ಅಡ್ಗೆ ಮಾಡ್ಬೇಕ ಅಂತ ಅರ್ಪಿತಾ ಆರಾಮದೇ ಏನ್ ಅರಾಮದನ್ ಹ್ಮ
ಹ್ಮ್ ಹ್ಮ್ ಹ್ಮ್ ಹ್ಮ್
ಆಕಿ ಮಂಗಳರ ಹಚ್ಚಿದ್ಲ ನಾಳೆ ಎಂಟ್ ದಿನದಲ್ಲಿ ಪೂರ್ಣ ಹಚ್ಚಿಲ್ಲ ಯಲ್ಲಮ್ಮ ಗುಡ್ಡಕ್ ಹೋಗಿ ಬರ್ತೇವ್ರಿ ಅಂತ ಅವತ್ತ ಹಚ್ಚಿದ್ಲಿ ಹೊಳ್ಳಿ ಹಚ್ಚಿರ್ಕಿಲ್ಲಾ ನಾನ ಹಚ್ಚಿನಿ ಇವತ್ತ್.
ಏನ್ ಅಮಾವಾಸ್ಯೆ ದಿನ ಹೋಗಿದ್ರೇನ್ ನೀವ್.
ಯಲ್ಲಮ್ಮ ಗುಡ್ಡಕ್ ಅವರ ಹು ಮನ್ನೆ ಮಂಗಳಾರ್ ಹೋಗಿದ್ರ ಪಾಡ್ಯ ದಿನ. ಹೋಗ ಬರ್ತಾನ್ರಿ ಅಂತ ಇವಗ್ ನೀ ನಮ್ಮ ಮನ್ಯಾಗ್ ಅದಿ ಅವ್ರ ಮನ್ಯಾಗಿಲ್ಲ ಅವ್ರ ಮನ್ಯಾಗದಿ ನಮ್ಮ ಮನ್ಯಾಗಿಲ್ಲ ಅವರು ಹೋಗಂದ್ರೆ ಹೋಗ ಬ್ಯಾಡಂದ್ರ ಬಿಡುದ ಅಂತ ಅನಿಸ್ತ್. ನಾ ಹೋಗಿಲ್ವ ಅವರು ಹೋಗಿದ್ರ ಗಂಡಾ ಹೆಂಡತಿ ಹೋಗಿಲ್ಲ ಹೊಲ್ದಾಗ್ ಇದ್ದೀನ್ಯಾ.
ಹ್ಮು ಹ್ಮು.
ಅವರ ಹೋಗಿದ್ರ ಅತ್ ನಾ ಏನ್ ಹೋಗಿಲ್ಲ.
ಆಯ್ತ ಆಯ್ತ್ ನಾಳೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಇಡ್ಲಿ.
ಹು ಆತ ಈಗ ಇಡ್ಬೇಕನ ಇದ್ರ ಅವರು ಇವ ಹಾಕೊಬೇಕನ ತಾಯಪ್ಪ.
ಇಲ್ಲ ಇಲ್ಲ ಇಡ್ತೀನಿ ಮಾತಾಡ್ಬ
ಆತ್
ನಾಳಿಗಿ ಹೇಳ್ತಾನ್ ಹೇಳ್ತಾನತ್ತ್ ನಾಳಿ.